ಏನ್ ಮಾಡ್ತಾದೀರಾ
ನಾವು ಮಲ್ಕೊಂಡಿದ್ದೀವಿ ನೀವು
ನಾವು ನಿತ್ಕೊಂಡಿದ್ದೀವಿ
ಯಾಕೆ ನಿತ್ಕೊಂಡಿದ್ದೀರಾ
ಅಂದ್ರೆ ಏನೋ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ
ಕೆಲ್ಸ ಇದ್ರೆ ನಿಂತ್ಕೊಬೇಕಾ.
ಜೋರಾಗ್ ಮಾತಾಡ್ರಿ
ಕೆಲ್ಸ ಇದ್ರೆ ನಿಂತ್ಕೋಬೇಕಾ ಏಕೆ
ಹು
ಎಕೆ
ಯಾಕೆ ಅಂದ್ರೆ ಏನ್ ಹೇಳ್ಲಿ ಫ್ಯಾನ್ ಆಗ್ತಾ ಇದ್ದೆ ಫ್ಯಾನು
ಹಓ ಹ್ ಅದು ಕೆಲ್ಸ್ ನಿಮ್ಗೆ
ಮತ್ತೆ ಇನ್ನೇನು ನಮ್ ಕಡೆ ಹಂಗೆ ಅಂತಾರೆ.
ಹ್ಮ ಮತ್ತೇನ್ ಸಮಾಚಾರ
ಏನಿಲ್ಲ ನೀವೇ ಹೇಬೇಕು.
ಬೆಳಗೆಯಿಂದ
ಹ್ಮ ಏನ
ಬೆಳಗ್ಗೆಯಿಂದ ಏನ್ ಮಾಡುದ್ರಿ
ಏನಿಲ್ಲ ನಮ್ಮ ಉರಿಗ್ ಹೋಗಿದ್ದೆ ಮತ್ತೆ ಹುಷರಾಗ್ ಬಂದು ಮಲ್ಕೊಂಡೆ.
ಹ್ಞ ಪರೀಕ್ಷೆ ಆಗೋಯ್ ನಾನು ಕಾಲೇಜ್ಗ್ ಹೋಗಿದ್ದೆ.
ಹ್ಮ್
ಬಂದು ಮಲ್ಗಿದ್ದೀನಿ
ನಮ್ಗಿನ್ನೂ ಆಗಿಲ್ರಿ ಅಮ್ಮ ಪರೀಕ್ಷೆ ಇನ್ನೂ ಇದೆ. ಒಂದ್ ಆಗಿದೆ ಅಷ್ಟೆ ಇನ್ನುೂ ನಾಲ್ಕಿದೆ
ಹ್ಮ ತುಂಬಾ ದಿನ್ದಿಂದ ಒಂದೇ ಆಗಿದೆ ಒಂದೇ ಆಗಿದೆ ಅಂತ ಇದ್ರೆ ಇನ್ನ ಯಾವಾಗ್
ಊ ರೀ ಒಂದ್ ವಾರ ಕೊಟ್ಟಿದ್ದಾರೆ ರಜೆ ಆದ್ರೂ ಇನ್ನ ಒಂದು ಇದನು ಓದಿಲ್ಲ ಇವತ್ ಓದ್ಬೇಕು. ಇವತುನು ಆಗಲ್ಲ ಅನ್ಕೊಂಡ್ರೆ ನಾಳೆ ನೆ ಓದೋದಿನ ಎಕ್ಸಾಮ್ ಇಂದಿನ್ ದಿನ.
ಹ್ಞ ಒಂದು ದಿನ್ದಲ್ ಓದ್ ಬಿಡ್ತೀರಾ ನೀವು.
ಹ್ಮ ಅಷ್ಟೇ ಉಮ ಇಷ್ಟಾದ್ರೆ ಅಷ್ಟೇ ಓದದು ಅಷ್ಟೆ.
ಹ್ಮ್ ಅತಿ ಹೆಚ್ಚು ಬುದ್ಧಿ ಅನ್ಸುತ್ ನಿಮ್ಗೆ
ನಿಮ್ಅಷ್ಟ್ ಇಲ್ಲ ಬಿಡ್ರಿ
ನೆನ್ಪಿನ್ ಶಕ್ತಿ ಎಲ್ಲ ಜಾಸ್ತಿ.
ಇಲ್ಲ ಇಲ್ಲ
ಅಯ್ಯೋ ನಮ್ಗೇನ್ ನೆನ್ಪನ್ ಶಕ್ತಿ ಬಿಡಮ್ಮ ನಾವೇನು ಅಷ್ಟು.
ಅದಿಕ್ಕೆ ನೈನ್ ಸಿ ಜಿ ಪಿಎ ನೀವ್ ತಗೊಂಡಿರೋದು ನೀವು.
ಯ್ಯೋ ಯಾವಾಗೋ ಬಂದಿಲ್ಲ ನಂದ್ ಒಂಬತ್ತು.
ಎಂಟು ಪಾಯಿಂಟ್ ಒಂಬತ್ತವರೆಗೂ ಹೋಗೈತಲ್ಲ.
ಎಂಟು ಪಾಯಿಂಟ್ ಒಂಬತ್ತದ್ರರೆ ಸಾಕೇನ್ರೀ.
ಹು ಮತ್ತೆ ಸಾಕಲ್ಲ. ನಮ್ಗೆ ಎಂಟು ಹೆಚ್ಚು ನೋಡಿ ನಿಮ್ಗೆ ಎಂಟು ಪಾಯಿಂಟ್ ಒಂಬತ್ತು ಸಾಕ ನಮ್ ಗೆ ಏಳು ಹೆಚ್ಚು ಏಳಲ್ಲ ಏಳು ಪಾಯಿಂಟ್ ಐದ್ ನಮ್ದಷ್ಟೇ. ನಮ್ಗೆ ಎಂಟು ಹೆಚ್ಚು ನಿಮ್ಗೆ ಒಂಬತ್ ಬಂದ್ರೂನು ಕಮ್ಮಿನೇ.
ಹಾ ಎಷ್ಟು ಬಂದ್ರರು ಏನು ಉಪಯೋಗ ಇಲ್ಲ ಬಿಡ್ರಿ.
ಎಷ್ಟು ಬಂದಳು ಏನು ಉಪಯೋಗ ಇಲ್ಲ ಬಿಡ್ರಿ.
ಯಾಕ ಉಪಯೋಗ ಇಲ್ಲ -
ಏದಕ್ಕ ಉಪಯೋಗ
ಏನೋ ನಿಮ್ಗೆ ಗೊತ್ತಿರ್ಬೇಕು ಎಳ್ನೋ ಸೇಮ್ ಓದತಾ ಇದ್ದೀರಾ ಅದು ಕೂಡ ಗೊತ್ತಿಲ್ವಾ?
ಏನೋ ನಮಗ್ ಗೊತ್ತಿಲ್ಲ ರೀ ನಾವ್ ಅಷ್ಟು ಬುದ್ಧಿವಂತರಲ್ಲ.
ಸಾಕ
ತ್ತಿದ್ರೆ ಹೇಳ್ರಿ.
ನಿಮ್ಗೆ ಗೊತ್ತಿಲ್ಲ ಇನ್ನ ನಾನು ಇವಾಗ ಎರಡನೇ ಸೆಮ್ ಮುಗಸ್ಕೊತಾ ಇದ್ದೀನಿ. ನಮ್ಗೆನ ಗೊತ್ತಿರುತ್ತೆ.
ಏನೋ ನೀವು ಜಾಸ್ತಿ
ನಿಮ್ಮಷ್ಟಲ್ಲ ಅಂತ ಅವಾಗನ ಹೇಳಿದೀನಿ ಸುಮ್ನಿರಿ.
ನೀವು ಹೇಳಿದ ತಕ್ಷಣ ಆಗಿ ಹೋಗ್ತೀರೇನು?
ಮತ್ತೆ ನೀವ ಹೇಳಿದ ತಕ್ಷಣ ನಾನ್ ಬುದ್ಧಿವತ್ಲಾಗ ಹೋಗ್ತೀನೇನು.
ನನಗ್ ಗೊತ್ತು ನೀವು ಬುದ್ಧಿವಂತರು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು.
ಹೇಳ್ಬೇಡ್ರಿ.
ಯಾಕ ಹೇಳ್ಬಾರ್ದು ನಿಜಾನೇ ಹೇಳ್ತಾರೋದು.
ಹೋಗ್ಲಿ ಬಿಡ್ರಿ. ನಾವ ಬುದ್ಧಿವಂತರು ನೀವ ದಡ್ಡ್ರು.
ಕೊಡ್ರಿ.
ಹ್ಮ್ ಕೊಡ್ತೇವಿ ಕೊಡ್ತೇವಿ ಎಷ್ಟು ಕೆಜಿ ಬೇಕು?
ನಿಮ್ಮ ಎಷ್ಟು ಕೊಡ್ಬೇಕು ಅನ್ಸಿದ್ರ ಅಷ್ಟು ಕೊಡ್ರರಿ. ಅಷ್ಟರಲ್ಲಿಯೇ
ಮಾಡ್ಕೊತೀನಿ. ಹ್ಮ್ ಮತ್ತೇನ ಸಮಾಚಾರ
ಮತ್ತೆ ನೀವೇನ್ ತಗೊಂಡ ಹೋಗಿಲ್ವಂತೆ ಮೊನ್ನೆ ಹೇಳಿದ್ರಿ ತಗೊಂದ ಬರ್ತೀವಿ ಅಂತೆಲ್ಲಾ
ಏನು?
ಚ ಚಪಾತಿ ಚಿಕನ್ ಫ್ರೈ
ಅಯ್ಯೋ ಇವತ್ತು ಸೋಮವಾರ ನಮ್ಮ್ ಮನೇಲಿ ಮಾಡಲ್ಲ ರೀ.
ನಿನ್ನೆ ಮಾಡಿರೋದು ಎತ್ಕೊಂದ ಬರಕ್ಕೇನು
ನಿನ್ನೆ ಮಾಡಿರೋದು ಇವತ್ತು ತರಕ್ ಆಗುತ್ತಾ ನಿಮ್ಗೆ
ಹ್ಮ ಮತ್ತೆ ನಾವ್ ಹಂಗೆ ಹೇಳಿದ್ದು ಸೋಮವಾರ ಯಾರ್ ಮನೆಗಳಲ್ಲೂ ಮಾಡಲ್ಲ.
ಓ ಸರಿ ಬಿಡ್ರಿ.
ಅಷ್ಟೇ ಬಿಡ್ರಿ ನಿಮ್ಗೆ ಇಷ್ಟ ಇಲ್ಲ ಅ ಹುಡ್ಗಿ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ.
ನಮ್ಮವರು ಆಚೆ ಕೊಟ್ಟು ಕಳಿಸಲ್ಲ.
ಹ್ಮ್
ನಮ್ಮ ಅಮ್ಮ ಅವ್ರು ಆಚೆ ಕೊಟ್ಕಳ್ಸಲ್ಲರಿ.
ಮತ್ತೆ ಮಾತ್ ಏನಕ್ ಕೊಟ್ರಿ ನೀವು ಅಂತ ಊರು ಕೊಟ್ ಕಳ್ಸಲ್ಲ ಗೊತ್ತಿತ್ಕೊಂಡು.
ನಾ ನಿಮಗೆ
ಹಾ
ಮಾತ್ ಕೊಟ್ನಾ ನಾ ನಿಮ ಗೆ ನೋಡೋಣ ಅಂದಿದ್ದು ತಾನೆ
ಬಲೆ ಆಗ್ತಿರಿ ನೀವು ನೋಡಕ್ ಹಂಗಿದ್ರ ಅಷ್ಟೇ
ಏನ್ ಬ ಆ
ನಿ ಬುದ್ಧಿನೇರ್ ತೋರ್ಸ್ತೀರಲ್ಲ
ನಮ್ ಬುತ್ತಿ ಏನಾಯ್ತರಿ ನಾ ವೇಣು ಅಮ್ಮಾಯಕರೋ ಹಲೋ ನಾ ವಣು ಅಮ್ಮಕರೋ ನಮ್ಮ ನಮ್ಮನ್ನೇ ಬುದ್ಧಿ ಅಂತೀರಲ್ಲ ರೀ
ಹ್ಮ ಪಾಪ ಬಯಲ್ ಬೇಡಕ್ಬೇಕಚ್ಚೋದ ಇಲ್ಲ ನೋಡ್ರಿ
ಅಯ್ಯ ನಿಜ ಇಟ್ಟು ನೋಡ್ರಿ ಬಾಯಲ್ಲಿ ಬರಲ್ ಇಟ್ಟು ನೋಡ್ರಿ ಕರ್ಚಕ್ಕೆ ಬರಲ್ಲ ನಂಗೆ
ಹ
ಬಾಯಲ್ ಬೆರಳ ಇಟ್ಟು ನೋಡ್ರಿ ಕಚ್ಚಕ್ಕೆ ಬರಲ್ಲ ನಂಗೆ
ಹ್ಮ ಇಕ್ಕಣ ಇಕ್ಕಣ
ಹ ನೀವನಕಿಕ್ಕ ತಿರಬಿಟರಮ್ಮ
ಮತ್ತೆ ಏನ್ರೀ ಸಮಾಚಾರ
ಹಏಳ್ಬೇಕು್ರೀ
ಎಂಗಿದೆ ನಿಮ ದುಯೊಳನ ಸಿಮ್ಮು ಜೀವನ
ಈ ಯಾ ಹೇಳ್ತರಿಿ ಒನ್ ಯಾೇಳ್ತೀರಾದರಕತೆೆ
ಯಕೆ ಹೇಳ್ಬಾರ್ದಾ
ಏನ್ ಕೇಳಿದಿರೋ ಏನ್ ಹೇಳೋದು ಏನ್ ಯಾರು ಹೇಳಲ್ಲ ನಮ್ ಕಷ್ಟ ಯಾವದುೂ ಚೆನ್ನಾಗಿಲ್ಲ ಮೊದ್ಲಿಂದಾನೂ ಚೆನ್ನಾಗಿಲ್ಲ ಇವಾಗೇನು ಚೆನ್ನಾಗಿರೋದು ಚೆನ್ನಾಗಿಲ್ದೆೇ
ಹೌದಾ
ಆ ನಿಮಗೇನು ಇಷ್ಟ ಆಯತೇನುೋ
ಹ್ಮ್ ಮತ್ತೆ
ನಿಮಗಿಷ್ಟ ಆಯತಾ ನಿಮ್ಮ ಜೀವನ ಅಂದೆ
ನಮಗ ಇಷ್ಟ ಇವುಷ್ಟ ಇಲ್ಲ ಆದರೂ ಹಂಗೇ ಇದ್ದೀವಿ ನಮಗೆ ಇಂಜಿನಿಯರಿಂಗ್ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಇಷ್ಟ ಆಗ್ತಾ ಇದೆ ಓದೋದ್ ಇಷ್ಟ ಆಗ್ತ ಆದ್ರೂ ನಾವು ಕಾಲೇಜ್ ಆದ್ೂನು ನಾವು ಚೆನ್ನಾಗಿಿನೇ ಎಂಜಾಯ್ ಮಾಡ್ತೇವಿ
ಹ್ಮ್ ಚೆನ್ನಾಗಿದೆ ಅಂತೀರಾ ಚೆನ್ನಾಗಿಲ್ಲ ಅಂತೀರಾ ಎಂಜಾಯ್ ಮಾಡ್ತೀನಿ ಅ
ನೀವ್ ಸುಮ್ನೆಿರ್ರಿ ಅಷ್ಟ ಏನ್ ಒಳ್ಳೆ ಅಜ್ಜಿ ತರ ಸಾಕ್ತಿಕ್ ಇನ್ ಬೇಬಿ
ನಾವು ಅಜ್ಜಿ ತಥರ ಮಾತಾಡ್ತಾ ಇದ್ದೀವ ರೀ ನಿಮ್ಗೆ
ಊರಿ ನಿಮ ಬೇಬಿ ಇಲ್ಲಿ ಕೇಳ್ತಾ ಇದಾರೆ ನಿಮ್ಮನ್ನ ಯಾರು ಅಂತ
ಹ್ಞೂ ಈ ಸುಮ್ ಸುಮ್ಮ್ನೆಲ್ಲ ನಮ್ಮ ಬೇಬಿ ಮೇಲೆ ಹಾಕ್ಬೇಟ್ರಿ
ನಿ ಬೇಬಿ ಮೇಲೆ ನನ್ ಯಾಕೆ ಸುಮ್ನೆ ಹೇಳಲಿ ಅವರು ನೋಡ್ರಿ ನಗಿತಾ ಇದಾರೆ ಹೇಳ್ತಾ ಇದ್ರೆ ನಗೋದಕ್ ಏನಾದ್ರು ದುಡ್ಡು ಕೊಡ್ಬೇಕ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ ನಿಮ್ಮೇಲೆ ಎಷ್ಟು ಪ್ರೀತಿ
ತಾವ್ರ
ಹೇಳ್ರಿ ಸಹನ ಅವ್ರೇ
ಗೆ ನೆಕ್ ಮತ್ ಮುಂದೆ ಪರೀಕ್ಷೆ ಯಾವತ್ತು.
ನಾಳಿದ್ದು
ಯಾವ
ಗುರುವಾರ
ಹ್ಯಾ ಹ
ಒಂದನೇ ತಾರೀಕು ಸಿ
ಚಿತ್ರ ಅವರೇ ಹೇಳೋದ್ ಕೇಳಸ್ಕೊಂತೀರಾ ಸ್ವಲ್ಪ.
ಹ ಹೇಳ್ರಮ್ಮ ಸಹಾನ ಅಕ್ಕನವರೇ
ನೀವ್ ಯಾಕ್ರಿ ಅಜ್ಜಿ ತರಾ ಮಾತಾಡ್ತೀರಾ?
ಅನ್ ನಮ್ಮ್ ಹಾಸ್ಟೆಲ್ ಅಲ್ಲಿ ಎಲ್ಲೂರು ನಿಮ್ಮನ ಅಜ್ಜಿ ನನ್ ನಿಮ್ ಮೊಮ್ಮಗಳು ಅಂತೀನಿ ಅಂದ್ರೆ ನಾ ಎಲ್ಲಾ ಸೇಮ್ ನಮ್ಮಜ್ಜಿ ತರನ್ನೆ ಅಲ್ಲ. ಅದಕ್ಕೆ ನಿಮ್ ತರಾನೇ ಅಲ್ಲ ಅದಕ್ಕೆ ನಾನು ಹಂಗ್ ಮಾತಾಡ್ತೀನಿ ಅಷ್ಟೇ.
ಹ್ಮ್ ಲೊಟ ಲೊಟ ಲೊಟ ಅಂತ ಮಾತಾಡ್ತೀರ.
ಹ್ಮ್ ಹೇಳ್ರಿ ಏನೋ.
ನಿಮಗೆ ಎ ಮುಂದೆ ಬರೋ ಪರೀಕ್ಷೆದು
ಯಾಕ್ ಮನೆಗ್ ಹೋಗೊ ಟೇಂಷನ್ ಯಾವುದಕ್ಕೆ ಮಾಡಿಕೊಂಡೆ. ಅದೇ ಸಿ ಅಂತಂದೆ.
ಯಾವಾಗ ಅಂದ್ರರಿ ನೀವು ಸಿ ಅಂತ
ಸಿ ಅಂದೆ ಫಸ್ಟು ವಾರ ಹೇಳ್ದೆ ಮತ್ತೆ ತಾರೀಕ್ ಹೇಳ್ದೆ ಮತ್ತೆ ಸಿ ಅಂದೆ ಬಂದಷ್ಟು ಬರತ್ತೈದ್ ಹೋಗ್ ಹದಿನೈದ್ ಸಾವಿರ ರೂಪಾಯಿದಾಗ ಜೀವನ ನೆಡ್ಸ
ಹ್ಮ ಸರಿ ಬಿಡ್ರಿ
ಹ್ಮ್ ಏನ್ ಇಲ್ರಿ
ಊಟ ಆಯ್ತಾ
ಇನ್ನ ಇಲ್ರಿ ಇವಾಗ್ ಹೋಗ್ಬೇಕು ನಿಮ್ದು
ನಾವು ಇನ್ನ ತಿಂದಿಲ್ಲ ತಿನ್ಬೇಕು
ಹ್ಮ್
ಮಧ್ಯಾಹ್ನ ಏನ್ ತಿಂದ್ರೀ
ಸರಿ ರೀ ಸಹನಾ ಅವ್ರೇ ನಿಮ್ ಜೊತೆ ಮಾತಾಡಿದ್ದು ನಮ್ಗೆ ತುಂಬಾ ತುಂಬಾ ತುಂಬಾ ತುಂಬಾ ಚನ್ನ್
ಏನ್ ತಿಂದ್ರಿ
ಮುಂದಿನ ಕರೆ ಅದಲ್ಲಿ ಸಿಗೋಣ ಇರ್ರಿ
ಹೇಳ್ರಿ ಮುಂದ್ ಮಧ್ಯಾಹ್ನ ಏನ್ ತಿಂದ್ರೀ ಅಂತ ನಿಮ್ಗೆ ಗಂಟ್ ಏನಾದ್ರೂ ಹೋಗುತ್ತೇನ್ ರೀ
ನಾವು ಇದು ಏನದು ಚಿಕನ್ ಫ್ರೈ ಅನ್ನ ತಿಂದ್ವಿ
ಚಿಕನ್ ಫ್ರೈ ತಿಂದ್ರಾ ಮತ್ತೆ ಯಾಕ್ ರೀ ಬಡ್ಕೊತ ಇದ್ದೀರಾ ಚಿಕನ್ ಇಲ್ಲ ಚಿಕನ್ ಇಲ್ಲ ಅಂತ.
ಅಲ್ಲ ರೀ ಸಹನ ಅಕ್ಕ ಅವರೇ ನನ್ ನಿಮ್ ನೀವ್ ಹೋಗೋಣ ಹೋಗೋಣ ಏಳು ಗಂಟೆಗೆ ನಾವು ನೀವ್ ತರ್ತೀರಾ ಅಂತ ತುಂಬಾ ಆಸೆ ಇಟ್
ಯಾರ್ ತಂದ್ರೆ ಏನು ತಿನ್ನೋದ್ ಬೇಕಿರೋದು ತಿಂದ್
ತಿಂದೇನೆ ನಿಮ್ ತಿನ್ನೋದ ಅಷ್ಟೇ ಬೇಕಾಗಿರೋದು ನಮ್ಗೆ ನಿಮ್ ಪ್ರೀತಿ ಬೇಕಾಗಿರ್ ತ್ತು ಮುಂದಿನ ಕರೆದಲ್ಲಿ ಸಿಗೋಣ ಸಹನ ಅವರೇ ಧನ್ಯವಾದ.
ಸರಿ ಧನ್ಯವಾದ